ಹಲೋ ನಮಸ್ಕಾರ್ರೀ ಏನಡ್ದ ಗೌಡ್ರೆ.
ಏನಿಲ್ ನೋಡ್ರಿ ಮ ಮಲ್ಲಿಕಾರ್ಜುನ್ ಗಡ್ಡಡವ್ರೆ.
ಎಲ್ಲಿದ್ರಿ
ಇಲ್ಲಿ ಇಲ್ ನೋಡ್ರೆನ ಇಲ್ಲಿ ಯಾ ಕೃಷಿ ಮಹಾವಿದ್ಯಾಲ ಲಯ ಭೀಮ್ರೇನ್ ಗುಡ್ಯಾಗ್ ಇದ್ದ ನೋಡ್ರಿ.
ಒ
ನೀವ್ ಎಲ್ಲಿದ್ರಿ.
ಅಂದ್ರೆ ಏನ್ಡ್
ಏನಲ್ ನೋಡ್ರಿ ಆ ಈಗ್ ಕೇಳತ್. ನೀವೇ ಹೇಳ್ಬೇಕ್ರಿ ಮಲ್ಲಿಕಾರ್ಜುನ್ ಗಡ್ಡಾಡಿ ಅವ್ರೇ.
ಗ ಪೂರ ಸು ಸುಖ ಜೀವನ ಆಯ್ತಪ್ಪ
ಏನಲ್ರಿೀ ನಮ್ದೇ ಏನು ಜೀವನ ಏನ್ಲ್ರರಿ ನೀವು ಏನ್ ಮಾಡಾಕತ್ತ ಇತ್ರ ಮಲ್ಲಿಕಾರ್ಜುನ್ ಗಡ್ಡಾಡಿ ಅವ್ರೇ
ಇದು್ರೀ ನಮ್ದು ಏನಿಲ್ಲ ಸುಮ ಆರಾಮೇಲೆ ಇದ್ರಿ
ಹ ಹ ಹ ಹ ಮತ್ತೆನ ಮತ್ತೆ ಇದೆ ಕೃಷಿ ವಿದ್ಯಾಲಯ ಎಲ್ಲಿ ಎಲ್ರೇ ಕೃಷಿ ಮಹಾವಿದ್ಯ
ಹಾ ಕೃಷಿ ಮಹಾವಿದ್ಯಾಲಯ ಮಾಡವ್ರಿ ಇಲ್ಲೇ ರಾಯಚೂರು ಡಿಸ್ಟ್ರಿಕ್ಟ್ ರಾಯಚೂರ್ ಯೂನಿವರ್ಸಿಟಿ ಕೃಷಿ ಮಹಾವಿದ್ಯಾಲಯ ರಾಯ ರಾಯಚೂರು ಅಂತ
ಮಹ ವಿದ್ಯಾಾಸಂಸ್ಥೆ ಎಂದ್ರಿ ಅದು
ಹಾ ವಿದ್ಯಾಸ ಸಂಸ್ಥೆ ಆದ್ರೆ ಪೂರಾ ನಮ್ದು ಒಂದ್ ದೊಡ್ಡ ದಡದೇ ಆದ್ರೆ ಪೂರಾ ಕ್ಯಾಂಪಸ್ ವಿದ್ಯಾಸಂಸ್ಥೆ ಬಾಳ ದೊಡ್ಡು ಅದರಿ
ಹಾ ಮತ್
ಏನ್ ಮಾಡದದ್ರಿ ಮತ್ತ ಎಲ್ಲಾ ಹೆಂಗಾದ್ರಿ ವಾತಾವರಣ ನಿಮ್ ಕಡೆಗೆ
ನಮ್ ಕಡೆ ಏನು ವಾತಾವರಣ ಸ್ವಲ್ಪ ಬಿಸ ಬಿಟ್ರಿ ನಮ್ ಕಡೆ ಮಲ್ಲಿ ಇವ ಮಲ್ಲಿಕಾರ್ಜು ಗಡ್ಡಾಡಿ ಅವ್ರೆ
ಹೌದ್ರಾ
ಸ್ವಲ್ಪ ಕಂಡಾಪಿಟ್ಟಿ್ರೀ ಸ್ವಲ್ಪ ಮಳಿ ಬರ್ಬೇಕ ಅಂದ್ರ ಮಳಿ ಬರಲ್ಲ ಅದ್ರ ಗಡ್ಡಾಡಿಯವ್ರೆ
ಮಳೆ ಬರಲ್ಲಾಗ್ಯದ್ ನಂಗ ಆಯ್ತು ಅ ನಂಬಲ್ನೂ ಮಳಿ ಬರಲ್ಲ ಹಾಗಾದ್ರಿ ನಾವು ಒಂದ ಸ್ವಲ್ಪ ಬೀಜ ಗೀಜ ಉರಿವ್ರಿ ಮಳಿನೇ ಬರಲಾಗ್ಯದ ಇದು ಹತ್ತಿ ಬೀಜ ಊರಿ ಇವ್ರೀನುನು ಹತ್ತಿ ಬೀಜ ಊರಿೀ ಮಳೆನೇ ಬರಲಾಗ್ಯದ
ಅ ಯಾರುವು ಬೀಜ
ಯಾರು ಅಂತಲ್ರರಿ ಅತ್ತಿ ಬೀಜ್ರೀ ಅತ್ತಿ ಬೀಜ
ತ್ತ ಬಜಾರಿ ಈ ಗಡ್ಡಡಿ ಹೋರೆ ಸಿದ ಮಾತಾದ್ರಿ ಈ ಗಡ್ಡಡಿ ೋರೆ
ಹಾ ಹತ್ತಿ ಬೀಜ ಬೀರೂ್ರರಿ ಹತ್ತಿ ಬೀಜ ಉಊರಿೂಊ್ರರಿ ಬರಲ್ಲಾಗ್ಯದ ಮಳಿ ಅವು ಮಳಕಿ ಹೊಡಿಬೇಕಂದ್ರೆ ಮಳಿ ಮಳಿ ಬರ್ಬಕ್್ರೀ ಮಳಿ ಬರಲಗ್ಯದ
ಹಾ ಹಾ ಹ ನಿಮ್ದ್ ಎಟ್ಟ ಎಕ್ರವಲ್ಲ ಆದ್ರೆ
ಅದ್ರೀ ಒಂದ ಅಷ್ಟೇ ಒಂದ್ ಹ ತಕ್ರೆ ಅದಾರೀ ಸುಮ್ಮ ಅದ್ರಾಗ ನೋಡ್ಕೋತವ್ರಿ ಅದ್ರಾಗ ತೊಗರಿ ತೊಗರಿ ಬೆಳಿತವ್ರಿ ಕಬ್ ಬೆಳಿತವ್ರಿ
ಆ ರಿ
ಜೋಳ ಹಾಕ್ತಿವಿ ಗೋಧಿ ಹಾಕ್ತಿವ್ರಿ ಕಡ್ಲೆ ಹಾಕ್ತಿವಿ
ಹಾ ರೀ
ಮತ್ತ ಹಾಕ್ತಿವ್ರೀ ರೇಷ್ಮೆ ಹಾಕ್ತಿವ್ರಿಾವ ಯಾವೋ ಒಂದ ಹಕ್ತಿವ್ರಿ ಮೆಣ್ಸಿನ್ ಕಾಯಿ ಮತ್ತ ತರಕಾರಿ ಫೋಡ್ಸು ಹಣ್ಣುಗಳು
ಹಾ ಹೌದ ರೀ ಹಾ
ಹಾ ಮತ್ತೇನೂ ಇಲ್ಲ ನೋಡ್ರಿ ನಡ್ರಿ ನೀವು ಯಾವಕ್ ನಿಮ್ ಕಡೆ ಹಂಗಾದ ವಾತಾವರಣ ಎಲ್ಲಾ
ನಮ ಇದು ರದು ಹಾ ರ ಮಾತ್ರ ಹ ರಿ ಮತ್ತೇರಿ ಅಂದ್ರ ನಿಮ್ಗ ಪೂರ ಯಾವ್ರಿ
ಏನ್ರಿ
ಪೋರ್ ಆಡ್ರಿ ಪೋರಿರಿ
ಏ ಇಲ್ರಿ ಪೂರ್್ಯದ ಬರ್ತಾಳೀ ನಮ್ಗ ನೀವು ಮಾಡ್ಿದಿರಿ ನಿಮ್ಗೆ ನಾಕ್ ನಾಕ ಅಂದೆ ನೀವೇ ತಗೊಂಡ್ ಹೋಗಿರಿ ಎಲ್ಲಿ ಇರ್ತಾರ ನಮ್ಗ
ಹಾ ರೀ
ಹಾ ಪೋರಿಲ್ರಿ ನಮ್ಗ ನಿಮಗ ಅದಾಡಲ್ರರಿ ನಾಕ್ ನಾಕ್ ಮಂದಿ ಅದಾರ ನೀವೇ ಮೇಂಟೇನ್ ಮಾಡ್ತರಿ ಅಲ್ಲ
ಏನೋ ತಂದ್ರೀ ಒಬ್ಬೊಬ್ಬ ಯಾಗ ಹೊಡಿತರಿ ದೊಡ್ಡದಾದ್ರೀ ಈ ಗಡಿ ದೊಡ್ಡ ನ ನಮ ಸಮರ್ಥ ಗಡಿ ಬಂದ ಪಟಿ ಕೊಡಸತ್ತನ್ರಿ ಎಲ್ಲರಿಗೂ ಪಟಿ ಹಾ ರೀ ಇಲ್ಲಿ ಕೆ ಕೆ ಯಾರು
ಮತ್ತೇನ್ ನಡದ್ರಿ ದೊಡ್ ಮಂದಿದೆ
ಹ ಇ ದೊಡ್ಡ ಮಂದಿ ಇರದು ಈಗ ರ ಇದ ಕಾರ್ಯ ಅಪ್ದವರು ಕಾರ್ಯ ಅಪ್ದವರು ಪಗಾರ ಹಾಕಿರತ್ರಿ ಪಗಾರ್ಸನಂದ ಒಂದ್ ಸ್ವಲ್ ಪಾರ್ಟಿ ಮಾಡತಾರರಿ
ಹೌದ್ರೆ ವಜಾದ್ರಿ ಅಂದ್ರ ಪೂರಾ ನಿಮ್ದು ಪಾಟಿ ಗೀಟಿ
ನಮ್ದಲ್ರರಿ ಇವ್ರ್ದ ಸಮರ್ಥ ಕೆಂಕಿರಿ ಅವ್ರ ಪಾರ್ಟಿ ನಡಸ
ಹೌದ್ರಾ ಮತ್ರಿ ವಾತಾವರಣ ಹೆಂಗಾದ್ರಿ ನಿಮ್ ಕಡೆ ಪರಿಸರ ದಿನದಂದು ಹೇಗೆ ಅಲ್ಲ ಇದು ಮಾಡಿದ್ರು ಆಚರಣೆಮ್ಮ ಹೇಗ್ ಮಾಡ್ರೀ
ಹ ಹ ರೀ ಮತ್ತಲೋ ಆಚಾರ
ಪರಿಸರ ದಿನಾಚರಣೆ
ಪರಿಸರದ ದಿನಾಚರಣೆ ಹಂಗೆ ಆಗಾದ್ರಿ ಇಲ್ಲಿ ಸ್ವಲ್ಪ ಹಾ ರೀ ಹಂಗೆ ಆಗೇರಿ ಚೊಲೋ ಆಗೇದರಿ ಪರಿಸರ ನೀವ ನೋಡ್ರೆ ಒಂದ್ ಸ್ವಲ್ಪ ಕಟಿಂಗ್ ಕಟಿಂಗ್ ಮಾಡ್ಸ್ಕೊಂಡ್ ಎಲ್ಲಾ ಚಾಪ್ರಿ ಚಾಪರಿ ಆಗ ನೋಡ್ರಿ
ವಿನಾಯಕ್ ಸ್ವಾಮಿ ಅವ ಮನ್ಯ ಊರ್ ಹೋಗಿದಾರೀ ಬಾಳ ಚೇಂಜ್ ಆಗಿ ಬಂದನ್ ವಿನಾಯಕ್ ಸ್ವಾಮಿ ಈಗ
ಹ್ಮ್ ಅವ್ರ ಪೋರ್ ಎದ್ರರು ಕೂತಿದ್ಲತ್ರಿ ಕಟಿಂಗ್ ಮಾಡ್ಸಳಲತ್ರಿ ಈಗ
ಹಾ ಮಾಡಸ್ತನ್ ಮೊದ್ಲೆೇ ಯಾರ್ ಹೇಳು ಮೊದ್ಲೆೇ ವಿನಾಯಕ್ ಸ್ವಾಮಿ ಪೂರಾ ರಿಚ್ ಕ್ಯಾಂಡಿಟ್ ರೀ ಅದು ನಮ್ ಇದ್ರಾಗ
ಬರರಿ ಬ್ರರಿ ಇನ್ ಸ್ಲ್ ಬರ್ರಿ ಗೇಟ್ ಹತರಿರಿ
ಗೇಟ್ ಹಾಕ್ಲಕ್ತ್ತಾರರಿ ಬಂದ್ರಿ ಅವರು
ಮರೆ ಪಡ ಪಟ ಮಲ್ಲಿಕ
ಹಾ ಬರ್ತಿ ತೋಗೋರೀ
ಇದು ನಿಮ್ಮಡೆ ಹಾ ಹಾವ ಚೋಳ ಸಿಗ್ತೇವೆ ನ್ರಿ ಹಾವ ಚಳ ಕೊಲ
ಹಾ ಸಿಗ್ತಾವಲ್ರರಿ ಅವು ಮಾರಾಟ ಮಾಡ್ತಾರ ನಮ್ ಕಡೆ
ಹಾ
ಹಾ ಮಾಡ್ತಾರೀ ಎಲ್ಲಾ ಇದಾದ್ರಿ ನಮ್ ಕಡೆ
ಏನಾದ್ರೂ
ಎಲ್ಲಾ ಮಾಡ್ತಾರೀ ಅವು ನಮ್ ಕಡೆ ಶಾಪ್ ಅವವ ಶಾಪ್ ನಗ ಇಟ್ ಮಾಡ್ತಾರೀ ಅವು
ಆಂಗಡಿ ಆಂಗಡಿ
ಹಾ ಅಂಗಡಿ ಅಂಗಡಿ ಅಂಗಡಿ ರೀ ಅಂಗಡಿದ ಮಾರ್ತಾರೀ ಅಂಗಡಿ ದೊಡ್ಡ ದೊಡ್ಡ ಅಂಗಡಿಯ ಅವ್ರಿ ಮಾರ್ಕೂತ್ ಕುಂದಿರ್ತಾರಿ
ಹೌದೌದೌದು ಇರ್ಬೋದು ಇರ್ಬೋದು ನಿಮ್ ಕಡೆ ಎಲ್ಲಾ ನಿಮ್ದ ಅಲ್ಲ ಕೆ ಕೆಲರಲ್ಲಿ ಮಾರ್ಬಹುದು
ಹಾ ಮಾರ್ತಾರೀ ಹಂಗೇನ ಇಲ್ಲಾ ಎಲ್ಲಾ ಮತ್ತ ಈಗನ್ ಪ ಈಗನ್ ಜನ್ರೇಷನ್ದಾಗ ಎಲ್ಲ ಮಾರ್ತಾರೀ
ಅಲ್ಲಿೇ ಕೃಷಿ ಕೃ ಮಹಾವಿದ್ಯಾಲಯ ರಚರಲ್ಲಿ ಏನೇನ್ ಕೊಡತಾರೆ ನಿಮಗೆ ಈಗ ಊಟಕ್ಕೆ
ಊಟಕ್ ನೋಡ್ರಿ ನಮ ಬಲ್ಲಿ ಅನ್ನ ಕೊಡ್ತಾರ ಮುಂಜಾಳಿ ನಾಷ್ಟಕ್ ಅಂತ ಕಲರ್ ರೈಸ್ ಕೊಡ್ತಾರೀ ಉಪ್ಪಿಟ್ಟ ಕೊಡ್ತಾರೀ ಹ್ಮ್ ಬಣ್ಣದ ರೈಸ್ ಬಣ್ಣದ್ ರೈಸ್ ರೀ ಮತ್ತ ಉಪ್ಪಿಟ್ಟ ಉಪ್ಪಿಟ್ಟ್ರೀ ಸಿರಾರೀ
ಹಾ ರೀ
ಮತ್ತ ಇಡ್ಲಿ ರೀ ವಡಾ ರೀ. ಅವ್ಲಕ್ಕಿ ಮಂಡ ಸುಸ್ಲ.
ಹಾ
ತವೆಲ್ಲ ಕೊಡ್ತಾರ ನೋಡ್ರಿ ನಮಗೆ
ಹಾ ರೀ ಏನೈತ್ರಿ? ಹೌ ಹಲೋ
ಇಲ್ಲ ಮಧ್ಯಾನಾಗ್ಯವ್ ಮಧ್ಯಾಹ್ನ ಅನ್ನ ಸಾಂಬಾರ್ ಕೊಡ್ತಾ ರೀ ಚಪಾತಿ
ಹಾ ಕೊಡ್ತಾರಂದಂಗಾಯ್ತ್.
ಹಲೋ
ಸ ನೆಟ್ವರ್ಕ್ ಬರಿ ನೆಟ್ವರ್ಕ್ ಇದ್ದಲ್ ಬರ್ರೀ
ರೈ ಅನ್ನ ಕೊಡ್ತಾರೀ ಸಾಂಬಾರ್ ಕೊಡ್ತಾರ್ರೀ ಎರಡ್ ತರ ಪಲ್ಯ ಕೊಡ್ತಾರೀ ಚಪಾತಿ ಕೊಡ್ತಾರಾ. ಹಲೋ ಮತ್ತ ಚಂಜಿಕನೂ ಅದೇ ಕೊಡ್ತಾರೀ ರೈಸ್ ಅನ್ನ ಸಾಂಬಾರ ಅನ್ನ ಪಲ್ಯ ಚಪತಿನ ಕೊಡೊದು. ತರೆ.
ಸ್ನಾಕ್ಸ್ ಚಾ ಕೊಡಲ್ರೀ.
ಸ್ನಾಕ್ಸಿಗೆ ಚೂಡ ಕೊಡ್ತಾರೀ. ಚೂಡಾ ಕೊಡ್ತಾರೀ ಚಾ ಕೊಡ್ತಾರೀ ಚಹ ಕುಡಲ್ರಿ ನಾವು.
ಹಾ ರೀ
ಚೋಡಾ ತಿಂತಿವರೀ.
ಹ್ಮ ಹ್ಮ ಹ ಒಂದ್ ನಿಮಿಷ್ ತಾಳ್ರಿ ಬ್ಲೂಟೂತ್ ಹಾಕ್
ಎನ್ರಿ
ಇನ ಬ್ಲೂಟೂತ್ತಾಕೊಂಡ್ ಮಾತಾಡ್ತೇನ್ರ ಒಂದ್ ಎರಡ್ ನಿಮ್ಷ ಇದ್ರ.
ಹೌದ್ರಾ ಆಯ್ತು. ಮಾತಾಡ್ರಿ ಹೆಂಗನ ಮಾತಾಡ್ರಿ ನಿಮ್ಗ್ ಹೆಂಗ್ ಅನುಕೂಲ ಆತ್ ಹಂಗ ಮಾತಾಡ್ರಿ ಎಲ್ಲ ನೀವು ದೊಡ್ಡ ಮಂದಿ.
ಅಲ್ಲ ದೊಡ್ಡ ಮಂದಿ ಎಲ್ಲಾ ಹೆಂಗನ್ ಕೂಲಾದಂಗ ಮಾತಾಡ್ರಿ ನೀವು
ಹೌದ್ರೀ ಸ್ವಲ್ಪ ಇಲ್ಲಿ ಹುಡುಗ್ರು ಸ್ವಲ್ಪ ಗದ್ಲ ಮಾಡ್ತಾರ್ ಕಂಡಪಟ್ಟಿ.
ಹೌದೌದ್ರಿ ಊರ್ಗ್ ಹೋಗಲ್ರಿ ನೀವು ಊರ್ಗ್ ಹೋಗಿದ್ರಿ.
ಊರಿಗ್ ನೋಡ್ಬೇಕ್ ನೋಡ್ಬೇಕ್ರಿ ನಾಳಿಗ್ ಹೋಗ್ಬೇಕ ಅಂತ ಮಾಡೀನ್ ಪ್ಲಾನು.
ಹಾ ನಾಳಿಗ್ ಹೋಗ್ಬೇಕಕ್ಂದಂಗಾಯತ್ರಿ.
ಹಾ ರೀ ಸ್ವಲ್ಪ ಹೋಗ್ಬೇಕ್ರಿ ಮತ್ ಮನೆ ಮ ಮ ಮನಿ ನೆನ್ಸ್
ಮತ್ತೇನ್ ನಿಮ್ ಕೃಷಿ? ಕೃಷಿದಾಗ ಏನೇನ್ ಬೆಳೆ ಬೆಳದಾರ್ರಿ?
ಅಕ್ಕ ನೋಡ್ರಿ ಒಂದ ಸಮದಾಗ ಫಸ್ಟ್ನೇ ಸದಾಗ ಏನಗ್ಯದ? ಇದೇರಿ ಹೊಲ ಕರ್ಕೊಂಡೋಗ್ತದ್ರೀ ಗಾಣಗ್ಯಾರ ಮಾಡ್ತಾರ.
ಹಾ
ಆ ಏನ್ ಮಾಡ್ಯಾನ ಗಾಡಿಗ ಮಾಸ್ತರ ಇದು ಏನೇನು ಇದು ಅದರ ಅಲ್ಲಿ ನಮಗೆ ಹೊ ಎರ್ಡ್ರೆಡ್ ಲೖನ
ಹಾ ಹೌದ್ರೀ.
ಹೊಲ್ದಾಗ
ಎಡ್ಲೆಲ್ಲಾ ಲೈನ್ ಕೊಟ ಬಿಡ್ತದ್ರಿ ಏನ್ರರಿ
ಅದು ಬೆಳಿಬೇಕ ನಾವು ಏನ್ ಯಾಕಿರ್ಲಿ
ಹ್ಮ್ ಏನೇನ್ ಹಾಕದ್ರಿರಿ
ಬೆಳಿಬೇಕು ಏನ್ ಬೆಳಿಬೇಕಂದ ಮೆಕ್ಕಿತೆನಿ ಮೆಕ್ಕಿತ್ತನಿ ಜ್ವಾಳ ಗೋದಿ ಮತ್ತೆ ಸೂರ್ಯಪ್ಪನ್ ಸೂರಪ್ಪನ್ ಬೆಳೆದಿದ ಸೂರ್ಯಪ್ಪನ್ ಕಂಡ್ಬಿಟ್ಟ ರೀ
ಹಾ ಸುರಪನ್ ಬೆಳದ್ರಿ ಅಂದಂಗ ಆಯ್ತ್ರಿ ಏ ನಾವೇನ್ ಇಲ್ರೀ ಸುಮ್ ನಾವು ಆರಾಮ್ ಇವ್ರಿ ಇಲ್ಲೆ ಹಾ ನಿಮಂಗ ಏನ್ ನಡೀತದರಿ ನಮ್ದ ಆರಾಮ್ ಇಲ್ಲೆ ಕುಂದ್ರದು ತಿನ್ನೋದು
ಹ ಹೇಲದು ಹೇಲದು ಹೇಲದು ಅಲೇ ಕುಂದ್ರದು ಅಲೇ ತೊಕ ಹ್ಮ್ ಹ್ಮ್ ನಿಮ್ದೆ ಜೋರಾದ ನೋಡ್ರಿ ನಿಮ್ದೆ ಜೋರದ ನೋಡ್ರಿ
ನಮ್ದೇನ ಜೋರಿಲ್ಲ
ನಿಮ್ಮದೆ ಜೋರಾದ್ರಿ
ನಮ್ದೇನ್ ಜೋರಲ್ಲರಿ
ಆಯ್ತಾಯ್ತ್ ತೋರಿ ಸ್ವಲ್ಪ ಇಲ್ಲ ಕೆಲ್ಸ ಆದ್ರಿ ಸ್ವಲ್ಪ ಹೋಗಿ ಬರ್ತೇನ್ರಿ ಆಮೇಲೆ ಹಚ್ತೇನರಿ ಸ್ವಲ್ ಕೆಲಸ ಅದ್ರೀ ಆಮೇಲೆ ಅಚ್ಚತೀನರೀ ಕೆ